ಹ್ಮ
ಹಲೋ
ಎನ್
ಹಾ ಈಗ್ ಕೇಳ್ಸಕತ್ದೆ ಯಾಕ ಕೇಳ್ತಲ್ಲ ಫಸ್ಟಿಗೆ.
ಹ್ಮ್ ಅಡಿಗ್ಯ. ಏನ್ ಮಾಡಿದ್ರಿ ಅಡ್ಗೆ.
ಚಪಾತಿ ಕುದ್ಸಿದ್ದೆ ಎನ್ ಮಾಡಿಲ್ ಅತ್ತ ಅದಕ್ಕೆ ಈಗ ಅನ್ನ ಸರ ಮಾಡ್ತೀನಿ ಸಂಜೆನ ಚಪಾತಿ ಮಾ ಹ್ಮ
ಚಪಾತಿ ಕುದ್ಸಿದ್ಯ
ಹಾ
ಕಟ್ಟಿ ರೊಟ್ಟಿ ಹಾಕಿಯ ನಮ ತಮ್ಮಾಗ
ಎಂದೇ ಎಲ್ಲಮ್ಮ
ಹಾ ಮತ್ತ ಯಾರ ಉಂಡ್ರಿ ಅದ ನಂಗಾರ
ನಾನು ಆಕಾಶ
ನಮ್ ತಮ್ಮಗ್ ಉಪಾಸ ಯಾಕ
ಹ್ಮ್
ನಮ್ದು ಮುಂಜಾನೆ ಅವಂದ ರಾತ್ರಿ ಹ್ಮ್ ಅವೋಗ ಬಂದಾಗ ಅದಕ್ಕೆ
ಹ್ಮ
ಹ್ಮ್
ಸಂಜೆನಾ ಚಪ್ಪ
ನಾವ್ ನಿಮ್ ಕಾಕಾ ಹೊಟ್ಟೆ ತುಂಬಾ ಊಟ ಹಾಕ್ತ ನೀವ್ ನಮ್ ತಮಗ ಹಂಗ ಮಾಡ್ತರಿ
ನಿಮ್ ತಮ್ಮ ನಿಮ್ ಕಡೆ ಇರ್ವ ನಮ್ಕಕಣ ನಮಕ ನ
ಹ್ಮ ಕಸ ಕರ್ಕೊಂಡ ಹೋಗ
ಬೇಕತ್ತ ಅರ್ಧಪ
ಹ್ಮ
ಏನ್ ನಿನ್ ಹೆನ್ ಮಾಡಿ ಯಾರ್ ಗತ್ತು ಬರ್ಬೇಕಲ್ಲದ ಪಾಪುಡು
ಏವ ನಾ ಹೋಗಂತೀನೋ ಕರ್ಕೊಂಡ ಹೋಗ ನೋನು ಬರ್ತಾನೆ
ಅದೇ ಇಂತವ್ರೆ ಬಾಳ್ ಮಂದಿರ್ ಕಕೊಂಡ್ ಹೋಗ್ ನೋಡು ಬರ್ತಾನೆ ಮತ್ತ ಅಲ್ ಚುಚ್ಚ ಹಂಗೆ ನಿನ್ ಹೋದೆ ಅಂದ್ರ ನೋಡ್ ನೀನ್ ನಿನ್ ನೀನ್ ನೋಡ್ ನೀನ್ ನನಗ
ಏನು ಅನ್ನೋಗಿಲ್ಲ
ಹ್ಮ್ ಮತ್ತ ನನಗಿದ್ರ ಕರ್ಕೊಂಡ್ ಹೋಗುವು ಅನ್ನೋದು ಇಂತ ಮಂದನ್ ಬಾಳ್ ನೋಡೇನ್ರಿ ನಾ
ಸಮಂದಯ ನೋಡಿವಾ
ರಗಡ ಮಂದಿ ಮಾಡ್ಕೊತ್ ಹೇಳತ್ತರ್ತಾರ ಸವಸ್ತಾರ ಅಷ್ಟ ನಿನ್ ಮಗನಿಗೆ ಏ ನೋಡಣ ಮಾಡ್ಕೊತ್ತ ಹೇಳ ನೋಡಣ ನನ್ ಬಿಟ್ಟತ್ತಾರ ಅವರು ಮತ್ತೆ ಧೈರ್ಯನ ಕೊಟ್ಟಿರ್ತಾವ ನಮ್ ಹುಗಗರು ಹ್ಮ್
ನಮ್ಮಮ್ಮ ಅಗರ ಹೊಗಡೆ ಆಗಿರ್ಬಂದ ನಿಮ್ಗೆ ಇನ್ನೊ ಮಾಡ್ಕ ಅವರು ಬಟ್ಟ
ನಾ ನಿನ್ನೆ ಇದ್ರ ಪಲ್ಲೆ ಮಾಡಿದ್ನವ ಅದಿರೆ ತಿಂದೆ ಇಲ್ಲ
ಸೋಯಬೀನ್ ನಿಮ್ಮನೆ ಹೇಳಿದ್ದೆಲ್ಲ ಸೊಯಬಿನ್
ಹ್ಮ
ಅದನ್ನಾ ಮಾಡಿದ್ದೆ ಕರೆಕ್ಟ ಆಗಿ ಕೇಳತದ ಇಲ್ಲನ್ ಸೌಂಡ್ ಬಾಳ ಕೇಳತವ ಇನ್ನಂದ
ಇಲ್ಲಾ ನಾ ಅಜತ್ತಂ ಸೋಯಾಬೀನ್ ಪಲ್ಯ ಫಸ್ ಕುದಿಸಕೊಂಡ್ಯಾ
ಹ್ಮ್
ಕಲ್ಸ್ಕೊಂಡು ಹೋಳಿದ್
ಹಗೆ ಮಾಡಿದ್ರು ಬರ್ತದ ನಾ ಹಂಗೆ ಮಾಡ್ತೆ
ಅಂದ್ರ ಅವು ಸ್ವಲ್ಪೇ ಇದ್ದ್ ಪಲ್ಯ ಸಾಲ್ತದಿಲ್ಲ ಅನಸ್ತವಾ ಅಕ್ ಒಂದ್ರ ನಾಕ್ ನಾಕ್ ಪೀಸ್ ಮಾಡಿದೆ ಮಾಡ ಹೋಳಿ ಒಗ್ಗರ್ರಣೆ ಹಾಕಿ ಒಂದಿಟ್ಟ ಕುದಿಸಿ ಶೇಂಗಾ ಪುಡಿದ್ ಹಾಕಿದ್ನಿ ನಿಮ್ ಕ ಆಕಾಶ ಹೇಗ ಅಂದ ಕರೆ ಅ್ರ ನಾವ್ ನಿನ್ನೆ ದೋಸೆ ಮಾಡಿದ್ದೇವಾ ನಮ್ಗೆ ತಿನ್ನೋದು ಯಾರಿಲ್ಲದು
ತಿನ್ಬೇಕಾದ ಸೋಯಾಬೀನ್ ಚಲೋ ಇರ್ತದ ಅದ್ರಾಗ ಪ್ರೋಟೀನ್ ಇರ್ತೈತಿ ಕಣ್ಣ ಕೂಸವಾಗಿ ಜಿಮ್ಮಿಗೆ ಹೋಗೋಿಗೆ ಚಲೋ ಅದು ಅಂದ್ರೆ ಬಾಡಿ ಚಲೋ ಆಗ್ತದೆ
ಹ್ಮ್ ಹ್ಮ್ ಇಲ್ಲ ನೀನು ಹಿಂಗಗೆ ಮಾಡ್ತ ಇಲ್ಲ
ಹ್ಮ್ ನಾವ್ ಹೋಳಲ್ಲ ಹಂಗೆ ಅವಕರ್ನ ನೀರ ಬಿಸ ನೀರಗಾರ ತನರ ಒಟ್ಟ ಹಾಕ್ ತಗದು ಹಂಗ್ ಇಟ್ಟ ಗೊತ್ತಿನಿ ನಾವು ಕೈಲೆ ಅಂದ್ರೆ ಅದ್ರಾಗಿನ್ ನೀರೆ ಎಲ್ಲ ಹೋಗುದ ನೀರಂದು ಅದರಾಗ ಇದನ್ನ ಹಾಕದು ಅಪ್ಪಕರೆ ನೀರು ಸೇರ್ಬೇಕಲದದ ಅ್ಮಲೆ ಒಳಗಡೆ ಟಮಾಟಿ ಹೊಡ್ದು ಮಿಕ್ಸರ್ ಇದ್ರ ಟಮಾಟೆ ಜರ ಬೇಯಿಸಿ ಅದ ನ್ನಾಗ ಇದುಗೊಲೆ ಪೂರ ಮಿಕ್ಸರ್ ಹಾಕೋದು ಹಾಕೋಬೇಕು
ಹ್ಮ್ ಹ್ಮ್ ನೀ ಹಿಂಗ್ ಮಿಕ್ಸರ್ ಕೇರ ಅದು ಒಂದ್ ನನಗ್ ಕರೆಕ್ಟ್ ಇದು ಅಲ್ಲಿಲ್ ಹಂಗೆ ಹಿಂಗ
ಹಗೆ ಈಗ ಇಲ್ಲೆಲ್ಲಾ ಮಿಕ್ಸರ್ ಅದಕ್ಕೆ ಮಾಡ್ತೀನಿ ಹ ಹೊಳ ಹಾಕ್ತನಿ ಹಿಂಗಗೆ ಮಾಡ್ತೇನ ನಾ
ಹ ಸ ಉಳ್ಳಾಗಡ್ಡಿ ಹೋಳಲ್ಲ ಅದು ಇದು ಹಂಗೆ ತಮಾಟಿನ ಹೋಳಿದೆ ಹಂಗೆ ಹಳಿ ಹಾಕಿನ ಆರ್ಷೇ ತರ್ಕ್ರ ನಾನೇ ತಿರ್ಲ್ಲದಾನೆ
ಹ್ಮ್ ಹ್ಮ
ನೆಕ್ಸ್ಟ್ ಟೈಮ್ ಮಾಡು ಮಾತ್ ನೋಡು ನೀ ಕೇಳಿ ನೀನ್ ಪಲ್ಯಕ್ಕ ಏನ ಇದ್ದಿದ್ದಿಲ್ವಾ
ಅಂದ್ರಟಮಾಟೆ ಜಾಸ್ತಿ ಇದ್ದು ಮಿಕ್ಸರ್ ಹಾಕಿತ್ತು ಅಂದ್ರೆ ಆಲಸ ಮಾಡಿದ ನಡತವ ಹಂಗ್ ಮಾಡ್ಲಿಲ್ಲ ಬರೇ ಉಳಾಗಡಿ ಮತ್ತ ಹೋಳ ಮಾಡ್ತೀನ ಅಂದ್ರೆ ತಳಸ ಮಾಡೋದಿಲ್ಲ ಸಿಗ ಆಕುತ್ತ ಸ್ವಲ್ಪ ಅತ್ತೆ ಮಾಡೋದು
ಪಲ್ಯ ಮಾಡಲ್ಲಾ ಮತ್ತೆ
ಹಾ ಹಾ ಹಂಗೂ ನಡಿದದ ಏನ್ ಮಾಡ್ತಾರ ಮತದ ನೀರಾ ಕುದಿಸ ಸೋಯಾಬೀನ್ ಮಿಕ್ಸರ್ ಕಷ್ಟತಾರೆ ಸನೆಗೆ ಅದನ್ನೇ ಇದು ಕಡ್ಲಿ ಬೇಳಿ ಪಲ್ಯ ಹಿ ಪಲ್ಯಗತ್ಲೆ ಅದನೇ ಪಾನಿ ಹೊಡದ ಬಿಡ
ಹಾ ಹಾ ಹಾ
ಅಂದ್ರ ದಾಮ್ಮ್ ತಿಲ್ಲಾರ ಸ್ನಾನು ಮಾಡ್ಕೊತಿರ್ತಾರೆ
ಹ ನಾವೇ ಹೋಳ್ ನಾಕ್ ನಾಕು ಪೀಸ್ ಮಾಡಿನ ನಂದು ಅಲ್ಲಿಗೆ ಬೊತ್ತಾಳ ಹಂಗಾರ್
ಹ್ಮ್ ಹ್ಮ್ ಚೆನ್ನಾಗೆ ಮಾಡಿದ್ರು ನ ಚಲೋ ಹತದ ಹ್ಮ್
ಆದ್ರ ಅದು ತಿನ್ಬೇಕಂದ್ರೆ ತಿನ್ನುದೇ ಆಗ್ಲಿಲ್ವಾ
ಚಲೋ ಇರ್ತದ ಅಂದ್ರೆ ಅದ್ರ ಪ್ರೋಟೀನ್ ಇರ್ತವದ ದೇಹ ಲೋತೆಗೆ ಬೆಳೀತ ಹದ
ಹಾ ನಾವ್ ಬಳ್ಸ್ಯಾವ್ ಬಿಡು ಏನ್ ರಗಡ ಬಾಡಿಗೆ ಏನ್ ಕಮ್ಮಿಲ್ ಬೇಳ್ಸ್ಯವ್
ನಂತ ದಮ್ಮ ಮಾತಾಡ್ಸಿ ಎಲ್ಲ ಜಿಮ್ಮಿಗ್ ಹೋಗರು ಬಸ್ತಾರ ಅಂದ್ರ ಅವ್ರು ಜಿಮ್ ಮಾಡ್ತಾರ ಡ್ ಬೆಳಗಿರ್ತದ ಬೇಕ ವರ್ಕ್ಔಟ್ ಮಾಡ್ಕೊ ಡಯಟ್ ಇದ್ದಂಗ ಅದಕ್ಕೇನು ದಮ ಆಗಂಗಿಲ್ಲ ದಮ ಆಗಲ್ಲ ಪ್ಯಾಟ್ ಬೆಳೆದ ಅಮ್ಮ ಕಣ ಹಂಗ ಆಗಲ್ಲದು
ಹಾ ಹ್ಮ
ತಿನ್ಬೇಕಂತವನ ನಾವ್ ಮಾಡ್ದ ಅವಾಗಾಗ ನ ಗ್ ಬೇಕಂತ ನಿನ್ನೆ ಮಾಡಲ್ಲ ಅಲತ್ನ ಬ್ಯಾರದ ಮಂದೆ ಇವತ್ತು ಮಾಡ್ತೀನಿ ಮತ ಅವ ಸಿಗ್ತ ಚಲೋನ ಕಿಲೋ ಗಟ್ಲೆ ಕೊಡ್ತಾರ ಏರ್ತಾವ ಬಾಳಸು.
ಕಿಲೋ ಅಂದ್ರೆ ಬಾಳ ಇರ್ತವ ಬುಡು ಇಲ್ಲಿ ಇಷ್ಟ ಇಪ್ಪತ್ ರೂಪಾಯಕ್ ಒಂದ್ ಗಂಟ ಕಟ್ಟಿ ಇಟ್ಟಿರ್ತಾರ. ಬಾಳದಿಂದ ಇಟ್ಟಿದ್ದೆ ನಾನು ಈಗ ಪಲ್ಯಕ್ಕ ಏನು ಇದ್ದಿದ್ದಿಲ್ಲ.
ಸಂಜೆ ಒಂದ್ ಅಂಗಡ ಬಿತವೆ ನೋಡ ಚಾಕ್ಲಟ್ಗಳು ಅಂತ ಹ್ಮ್ ಮತ್ತ ಸೇವ ಟಮಾಟರ್ತ್ ಮಾಡ್ತೇವೆ ನಾವು ಪಲ್ಯ ಇಲ್ಲಿ ಒಂದೊಂದು ವೆರೈಟಿ ವ್ಯಾರೈಟಿ ಕಲ್ತುಲೆ ಈಕಡೆ ಒಂತರ ಬೇರೆಬೇರೆ ಅಡಿಗೆ
ಏ ನಮ್ಗೂ ಕಲ್ಸ್ರಿ ಹಂಗ ಏನೇನ್ ಕಳ್ತಿರಿ ಮತ್ ತಾ ಅಲ್ಲಿ ಹೋಗಿ
ಸೇವು ಟಮಾಟರ್ ಅತ್ತ ಗೊತ್ತತ್ತೇನೆ ನಿನ್ಗದು ಸೇವು ಟಮಾಟರ್.
ಅಯ್ ಅದು ಹೆಂಗ ಮಾಡುದು
ಸೇವಾದ್ಲಿ ಮಾಡ್ತಾರದ ದಮ್ಮ ದಮ್ಮ ಸೇವ ಬರ್ತವ ದಮ್ಮ ಅಂದ್ರೆ ಇವ್ ಬೇರೆ ತರ
ಹಾ ಅದ ಹ ಪ್ಯಾಕೆಟ್ ದಮಸೇವಾ ಬರ್ತಾವಲ್ಲ
ಅವು ಎಲ್ಲಾ ಮಿಕ್ಸದ್ರ ದಮ್ ಬರ್ತಾವ್ ಆವಾಲ್ಲಾ. ಅದು ಪೂರಾ ಹಿಟ್ಟ ಹಿಟ್ಟಾಕತಂದ ನೀರಾಗ ನೆನೆಯನ ಹಿಂಗ್ ಹಿಟ್ ಆಗಲ್ಲಿವು.
ಹಾ
ಇದೊಂದ ಜರ ಪಿರುಸಗೆ ಈ ಎಣ್ಣಯ ಕರ್ದಿಡಸೇವ್ ಸಣ್ಣನ್ ಇರಲ್ಲ ಅವೇ ದಮ್ ಆಗೆ ಇರ್ತಾವ.
ಹ್ಮ್ ಹ್ಮ್ ಹಾ
ಅಂತವ ದಮ್ಮನ ಇರ್ತವ ಹಿಂಗ ನೀರಾಗಾಕಣ ಅಂದ್ರ ಮೆ ತ್ತಾಕಾಕತ್ತೆ ಪೂರ ಹೀಗ್ ಹಿಟ್ ಗಟಾಲೆ ರಾಯಡ್ ರೈಡ್ ಅಗಲ್ಲ
ಹ್ಮ್ ಹ್ಮ್
ಅದ್ರಟಮಾಟಿನ ಹೆಚ್ಚ ಅದಕ್ಕೂ ಒಂದ್ ಎರಡ್ ಮೂರ್ ಟಮಾಟಿ ಬೇಕು.
ಹ್ಮ
ಟಮಾಟ ಏನ್ ಮಾಡದು ಫ್ರೈ ಮಾಡ್ಕೊಂಡ ಹೋಳಕಂದಸ ಸಣ್ಣ ಅದ ನ ಸಣ್ಣಾಗಿ ರಸದಲೆ ಆಗ್ಬೇಕದು ಎಣ್ಣಯಾಗೆ.
ಹ್ಮ್ ನೋಡನ್ ಹೇಳಿ ಇಲ್ಲಿ ಬಂದಗ್ ಕಡೆಗಿ ಮಾಡ್ಯಾರ ತೋರ್ಸಕತ್ತಿ ಇಲಿಕ್ಕಂದ್ರ ಈಗ ಹೇಳಿದ್ ನೋಡ್ಯಾರ ಮಾಡ್ತೇವು ಹೇಳ್ರಿ ನೋಡುಮ್
ಅದೇ ಆ ಕುರ್ನ ಸಣ್ಣ ಅದ ಟಮಾಟಿ ಹಳಸಗ ಆಗ್ಬೇಕದು ಎಣ್ಣಾಗ ಎಲ್ಲಾ ಉಪ್ಪಾ ಕಾರ ಸಾಸಿವೆ ಜೀರಿಗೆ ಹಾಕಿ ಅದನ್ನ ಹಾಕಿ ಟೊಮೆಟೆ ಹಾಕಿ ಸಣ್ಣಗ್ ಮಾಡುದು ಜಲದಸರ ಆಯ್ತ ಅಂದ್ರ ಅದ್ರಾಗ ಟಮಾಟೆ ಹಾಕಿ ಖಾರ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರ್ ಹಾಕೋ ನಮಗೆ ಸೇವಾ ನ ಎನ್ನ ಜರುದಮ್ಮಕ್ಕ
ಹ್ಮ್ ಹ್ಮ್ ಹ್ಮ್
ನಮ್ಗೆಟ್ಟ ಅಳಸ್ಬೇಕಟ್ಟ ನೀರ್ ಹಾಕೊಂಡು ಕುದಿಸ್ಬೋದು ಒಂದ್ ಐದ ಹತ್ ನಿಮಿಷ ಚಲೋ ಹೊತ್ತಿಗೆ
ಅ ಕುದ್ಸನ ಶೇವ ಹಿಟ್ಟಿಟ್ಟ ಆಗುದಲೆನ್ನಾ.
ಹಂಗ ಆಗಲ್ಲವ ಹೆಂಗ್ ಶೇಪ್ ಇರ್ತಾವ ಹಂಗಗೆ ಜರದಮದಮಕ್ಕ ನೆನದಿರ್ತಾವ ಪೂರತ್ತಿನಂಗ
ಇವೇ ಸೇವಾನೆ ಹಾಕ್ತಾರತ್ ಹೇಳ್ತಾರ್ಕ್ರ ನನ್ಗ ಅದು ನಾವ ಒಂದ್ ಸ್ವಲ್ಪ ಸ್ವಪ್ ಈಗ ರಾತ್ರಿ ಉಳದಿದ್ ಮತ್ತ್ ಮುಂಜಾನ ಕುದಸ್ಕೊತವಲ್ಲ ಅವಾಗ ಏನ ಆಗಬಿಡ್ತಾವ ಆ ಹಿಟ್ಟಿಟ್ಟ ಆದಂಗ ಆಗ ಸಾರ ಗಟ್ಟಿ ಆಗಬಿಡ್ತವೇ ನಿನ್ನ.
ಆಂಗಿಲ್ಲವ ಸೇವಾ ಇವ್ ಈ ಕಡೆ ಬ್ಯಾರ ಸಿಕ್ತವ್.
ಹಾ ಹಾ ಹಾ
ಬಿರುಸಿರ್ತ ಹಂಗ ಆಗಲ್ಲ ಇವರು ರಾಡಿಗತ್ಲೆ ಆಗಲ್ಲ.
ಹ್ಮ
ಬೇರೆಬೇರೆವಾ
ಹ್ಮ್
ಚಲೋತ್ತುಗೊ
ಹಾ. ನೀವ್ ಯಾವ ಬರ್ತೀರಿ ಊರಿಗ.
ಗಣಪತಿ.
ಬ್ರ ಅದೊಂದು ಹೇಳಿದ್ ಬಿಟ್ರ ನೋಡುವ ಏನ್ ಗಣಪತಿ ಗಣಪತಿ. ಗೌಡನ್ ಜವನಂದ ಸ್ವಪ ಚಿನ್ನಂದ ಬಾರೆ ನಿಮ್ಮ.
ನೀವೇ ಬರಕ್ಂ.
ನಾವು ದೂರ ಕತೀವಿ.
ನನಗನ್ ಸನ ಹಗ್ತದನು.
ನೀವು ಇಲ್ಲಿಿದ್ದೇ ಹೋಗಿರಿ ನಾವೇನ್ ಅಲ್ಲಿಗ್ ಬಂದೇವೆ ಏನೀ.
ಹಂಗಂದ ಹಂಗ ನೀವು ಬರ್ಬೇಕು ನಾವ ಬ ನಾ ಬರ್ತೇನ್ಲ. ಇನ್ನೊಂದ ತಿಂಗಳ ಎಾವಾರ ತಿಂಗಗಳ.
ನ ಬಾಾದಿನ ಆಯತಪ್ಪಾ.
ನಮ್ಗ ಹೌದು ಪಟ ಪಟ ಹೊಂಟ ನನ್ಗ ನಿಂದರುಳಿಗೆ ಹಾವದ ದಿನಬ್ರಿ.
ಈಗ ನೋಡ್ಣ ಬಂದ್ ಮೂರ್ ತಿಂಗ್ ಆಯ್ತಲ್.
ಹ್ಮ್ ನನಗ್ ನಿನ್ನಿನ ದಿನಾ ಹೆಂಗ ಹೋಗೋ್ ಗೊತ್ತಾಗಿಿಲ್ಲ ಇವತ್ತಂದು ಏಾಯ್ತ ನೋಡ್ರ ದಿನಾನೇ ಹೋಗ್ ಬಿಿಡ್ತಾವ್ಪ್ಪಟಾ.
ಮುಂಜಾನೆ ಆಯತು ನನಗ ಒಂತ ತಾಸ ಹೋದ್ರಾಗ ಏ. ತೆ ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಿದ್ರಾಗ ಹತ್ತ ಆಗಿತ್ತು ಹ. ದತ ಮಾಡ. ಹಾ ಊಟ ಅನ್ನೋರ ಒಂದ ಎರಡು ಆಾಕೈತಿ ನಡಿ ಒಂದ್ ತಾಸದ ಮುಕೊಂಡ್ ನಾಕಕ್ ಮುಕತಿ ನ ಮುಕೊಂಡ್ರುನು. ಆಯರತ್ ನಕ. ತ್ತನೋಂದಂದ ಕುತ ನಿ.
ಹ್ಮ್ ಹ್ಮ್ ಸ್ಲ.
ಆಯ್ತ್ ಮತ್ ಸಂಜೆ ಅಡಗೆನ್ನುಟ್ಲೆ ಊಟ ಅದೆಲ್ಲಟ್ ಒಂಬತ್ತ ಆಾಗಿರ್ತತಿ. ಬಾಂಡೆ ಕಸಾ ಹೋಗ ಪೋನ ಮತ್ತ ಹ. ಕತ್ತತಿ ಒಂದ್ರ ೋ ನೋಡ ಇಲ್ಲ ಹನ್ನೊಂದು ರಗತ್ತತಿ ನಡಿ ಹನ್ನೊಂದು ಹನ್ನೆರ ರ ಹೋಗಕೊಂಡ್ ಬಿಡ್ತತಿಿ ಮತ್. ದಿನ ನ ಮುಗ ದಿನ ಇದೇ ನದ ನ. ಎಲ್ಲಾರ ಒಂದೊಂದಿನ ಒಂದಿ ಹೊರಗ ಹೋಗವಿ. ಸವಲ್ಪ ಇದಾಗಿಟು ನೀನ್ನ ಇಟ್ಟು ಹೋಗಿದ್ದೀವಿ. ಇಲ್ಲ ವಾಕಿಂಗ್ ಹೋಗಿದ್ದೆ ನೋಡ್ಕೋತ್ ಮಳ ಒಂದ ಬರ್ತದ ನಮ್ಮ ಅಲ್ಲಿ ದಿನ ಇವತ್ತ ನೋ ಜರ್.
ನಮ್ಮಲ್ಲಿ ಬರತ ಅಯ್ಯೋ ಮಳಿ ಬತ್ತಂಗಿ ಒೋಗಾಣಕ್ ತಕ್ಕೋತೀನಿ ಇಲಯವ.
ಹಾ.
ಮಳಿಬತ ಬಾಯ್ ಬಾಯ್.